ಹಗೆ ಎತ್ತವೋ ಗೊತ್ತಾ
ಅ ಅತಬ
ವರ್ಕ್ ಆಗ್ಲಿಲ್ಲ ಎರ್ಲಿ ಬಿಡ ಅತೃತವ ಸಲ ಅತೃತ ಮನ
ಹ ಎಡ ಸ್ಫ್ಟ ನ ಕಟ್ಟಾ ಪ್ರ ನಾನ ಆರಲ್ಲಲ್ಲರ ಹ ಮಾತಾಡ್ಬೇಕು ಮಾತಾಡ್ಬೇಕು
ಹ ಮಾತಾಡ್ಬೇಕಂತ ಹೇಳೇಳ ಮತ್ತೇನನ್ ಮಾತಾಡ್ಲ ಅಂದ್ರ ಅವರು ಹೆಂಗ ಮೂಕರುಗಿದ್ರ
ಅಂರ ಸ್ಪೀಕರ್ ವೀಲ್ ಸ್ಪೀಕ್ ಯೂಸ್ ಮಾಡಂಗಿಲ್ಲ ಹ ಹ ಅದ ಅದ ಹಾ
ಹಾಗ ಮಾತಾಡು ಅವನ್ ಹತದ ನಿನ್ಗೇನಲ್ಲ ಹ ಹಾ ಇಲ್ಲ ಆಕೆಂದು ಇನ್ನು ಹ
ಹೋದ್ರ ಅವಂದ ಹೋಗ್ಲಂತೆ
ಯ ಅ ಅಂದ್ರ ಆಯ ಕೇಳೋ ಅವಾಜ ಲ್ಲ ಆಕೆ ಹೊಲ್ಸ ಮಾತಾಡೋದು ಯಾವಾಗ ಅವ್ರ ಏನ್ ಅನ್ಕಿಲ್ಲ ಬತ್ ಮಾಡಿದಾವಾಗ ಹ ಕಿಿತತ್ ಮಾಡಿದದ್ರ ಕಣ ಯಾರು ಅವನೇ ಆಗ್ತಾನ ಆಯ್ತ ಒಂದು ರಕ ಕಣ ಬಪ್ಪ
ಹ ಅದೇ ಅಂಗ ಹೇಳನ್ನೆ ನಾ
ಇಾಕ ಈಗಗ ಅ ಗೊತ್ತ ಕ ತರ್ಸ ಹಾ ಹಾ ಫಿಫ್ಟಿ
ಬಳಗೆಲ್ಲ ಬೇಗ ಎ ಬೇ
ಬೇಗಾದ ನಾಕ ಗಂಟೆಗೆ ನಾಕ ಗಂಟೆಗೆ ಮೂರ್ಕ
ನಾಗ ಗಂಟಿ ಎಬ್ಸ್
ಹಾಗಟ ಆದ್ರೆ ಅದ್ರೆ ಆಗಸ್ನ ಅಂತ
ಎಂದರೆ ಅಭ್ಯಸ್ ನೀಿ
ಎದ್ರಲ್ಲ ಎಚ್ಚಿರ್ಕಿದ್ರೆ ಬಶ್ನೆ ಇಲ್ಲ ಅಂದ್ರಿಲ್ಲ
ರೊಚ್ಚ ಗಿರ್ತದಾ ನೀನ್ ಎಬ್ಬಿಸ್ಬೇಕು ತಾಟೆ
ನಿಮಾವ್ ನಿನ್ ಸಲಕ್ ನಾನ್ಗಂಟೆ ಮಕ್ಕಂಡೆ ನಿಮಾಯ್ ತುಲು ಇವತ್ತು ನಾವ್ ಮೂರು ಗಂಟೆ ಮಕ್ಕೊಂಡು ಒಂಬತ್ತು ಗಂಟಿಗೆ ಎದ್ದೀನಿ
ಮೂರಂದ್ ಮಕ್ಕಂದ್ರನು ನಿದ್ದೆ ಬರವಲ್ದದು
ಹಾ
ಮತ್ತೆ ಒಳ್ಳೊಳ್ಳ್ಒಳ್ಳೊಳ್ಳಿ ಮೂರ್ವರೆ ಆಯ್ತು ಮಕ್ಕಳಕ್ಕ ನಳ ಒಂಬ ಆಕೆ ಓದೋದ್ರ ಬಗ್ಗೆ ಮಾತಾಡಿದ್ರ ಜೊಗೆ ಬರ್ತಾನ ಹಾ ಬಿ ನಿ ಸಮ
ಚಕ್ಷನಾಗೆ ಕೊಡ್ತನಾಂತೇಳು
ಉಳ್ದವರ್ ಬಗ್ಗೆ ಮಾತಾಡಿದಂದ್ರೆ ಎರಡ್ ಸಾವಿರ್ದೋಂದು ಬರ್ ಈ ಫಫಿಫ್ಟಿಲ್ಲಿ ಕರೇವು ಲ್ಲೇ
ಹ ಹ
ಈಗ ಆಯ್ಕೆಂದು ಅಕೌಂಟ್ ಇಲ್ಲ
ಕರಟ್ಟ್
ಈಗ ನಾನು ಇದಕ್ ಇನ್ನೊಂದ್ ಅದಕ್ನ ಅಲ್ಲಲ್ಲೇ ಕ್ರಿಯೇಟ್ ಮಾಡದ ಹಂಗನವಲ್ಲ ನಾನ್ ನಿನ್ಗಾ ಬ್ಯಾಂಕ್ ಅಕೌಂಟ್ ಇಲ್ಲ
ಅಕೌಂಟ್ ಇಲ್ವಾ ನಿನ್ ನಿಂದ್ ಕೊಡಲ್ಲ ನಿಂದ್ ಕೊಡಲ್ಲ
ನಂದು ಕೊಡತ್ನಿ ನಾನೇ ನನ ಕ ಕೇಶೇಲ್ಲಿ ಈಗ ನನ್ನುವೆ ಎರಡು ಮೂರು ಅಕೌಂಟ್ ಆತವಲ್ಲ ಅದ್ರದ್ದೇನ್ ಪ್ರಾಬ್ಲಮ್ ಬರಲ್ಲೇನೆಂದೆ
ಅದ್ರದೇನ್ ನೀನೇನ್ ಪ್ರಾಬ್ ಪ್ರಾಬ್ಲಮ್ ಆಗಲ್ಲ ಅಕೌಂಟ್ ಅದು ತೊಗೊಂಡಿರ್ ತಗೊಂಡಿರ್ತದೆ ಇಲ್ಲಾಂದ್ರೆ
ಲೀರನ್ ಹ್ಮುವಂಜ
ಈಗ ನಂದೊಂದು ಮತ್ತೆ ಇನ್ನೊಂದ್ ನಮ್ಮ ಅಪ್ಪಂದೊಂದ್ ಮಾಡ್ಬಿಡುತ್ ಮತ್ ಬಿಡ್ತಾರ ರ ತಗನೇಸಿ
ಆ ಬಾವ ತಿಂಡಿ ಮಡಿವಯ್
ಅದೊಂದು ನಮ್ಮ ಅಪ್ಪ ಇದ್ದವಾಗೊಂದು ಇಲ್ಲ ನಮ್ಮ ಅಪ್ಪ ಇದ್ದ ಮಾಡ್ ನಲ್ಲ್ ನೋಡಿ ಗೊತ್ತಾಗ್ ಬಿಡ್ತದ ಮನಿಗ್ಹೋದವ ಲಾಗಿನ್ ಮಾಡ್ಕೊ ಬರ್ತ್ನ
ಹಾ ಮನಿಗ್ ಹೋದಗ ಲಾಗಿನ್ ಮಾಡ್ಕಂಡುಬರ್
ಹ್ಮು
ಯಾವಗ್ ಬತ್ತಿ ನಿ
ಮನೀಗಿ ಇನ್ನೊಂದ್ ಎರಡು ತಿಂಗುಳು ಬಿುಟ್ಟು
ನಾನೇ ಹೋಗಿವಗ್
ಹೋಗ್ ಲಾಗಿನ್ ಮಾಡ್ಯಕಂಡು ಬರ್ತ್ನಿ ವಾಟ್ಸಪ್ ಏನು ನಮ್ ತೆಂಗಿನ ಫೋನ್ ಆಗೆ ಇರ್ತದ
ಹ್ಮು ಆಯ್ತ್ಮು ಏನ್ ಮಾಡಿದ್ರು ಅಂತೇ
ಹಾ ಹೇಳ್ತಳ
ಆಯ್ತ್ ಮತ್ತೆ ಜೈ ಇಲ್ ಲಂಚ್ಕೊಟ್ ಹೋಗ್ಬೇಕು
ಚಲೋವ್ತ್ತಾ ನೀವು ಹೇಳ್ದಿಂಗೆ ನಿನ್ಗೆ
ಹೇ ರೊಕ್ಕಬೇಕೊ ರೊಕ್ಕಬೇಕೊ
ಮತ್ತೆ ಈಗಲ್ಲಾ ಮಂದಿಗೆ ಮತ್ತೆ ರಕ್ಕ ಮಗ ಮೇಲೆ ನಿಂತಾಗ
ಅದ ಕರೆಂದ್ರ ಫಿಫ್ಟಿ ಆ ಸಾವಿರ ರೂಪಾಯ ಎ ಮೂ ರೀಚಾರ್ಜ್ ಲೇಪ್
ಅ ಆಗಬ ಅವ ಕಣ ಯಾರಾದರ
ಹಣೊಬ್ಬನ್ ಆಯಾದ ಕೂಡ ಅವ ಅವನು ಬಾಳ್ ಕಿಟ್ ಹ್ನಿಂಗ ಆ ಅಷ್ಟ್ ಬರ್ಬೇಕಂದ್ರೆ ಕಾರಣ ಯಾರ
ಅಲ್ಲ ಹ ಅಲ್ಲ ಅದ ನಿನ್ಗ್ ಅಷ್ಟ್ ಬರ್ಬೇಕಕ್ಂದ್ರ ಒ ಕಣ ಯಾರ
ಬೇರೆಏ ಮಾಡಕ್ರೆ ಮಾಡ್ಕೊಬೋದಾಗಿತ್ತು ಅಂಗಲ್ಲ
ಹಲೊ ಹ ಸಿಸ್ಟರ್
ಹಾ
ಅಲ್ಲಲ್ಲೇ ಕಾರಣ ಯಾರ ಅಂತ್ ಕೇಳಕ್ಯತ್ ನಿನ್ಗ ಬ್ಯಾರರ್ ಮಾಡಿದ್ರು ಗೂಡು
ಹ
ಬ್ಯಾರಿಯರ್ ಮಾಡಿದ್ರ ನೀವ್ ಇಷ್ಟತ್ ಮಾತಾಡ್ಬೇಕಂದ್ರರುನು ಬ್ಯಾಳಸಕ್ಸ್ ಬಿಡ್ತಿತ್ತು
ಬೇಸರ ಬೇಸರ ಸತ ಅಂದ್ರ ಮಾಡಿಡಾರಪ್ಪ
ಮಾಡ್ಯರಾ ಎಟ ಹ
ಮತ್ತ ಕುಂತಲಿ ರೊಕ್ಕ ಬರ್ತ ಮಾಡ್ತಾರಲ
ಹ
ನಾವು ದೊಡ್ ಥ್ಯಾಂಕ್ಸ್ ಯಾರಿಗೆಬೇಕು ನೀನ್ ಯಾಗ್ ಮಾಡ್ತಾರ ನಿನ್ಗೆ ಯಲ್ಲ
ಒಂದ
ಹಲೋ ಯಾ ಟಾಪಿಕ್ ಹೊಂಟದ ಅವದ ಹಲೋ ತ ಸ್ರಸ್ ಬ ಮಾಡಿದ
ಹಾ
ಹಲೋ
ನಿನಗ್ ಡಶ್ ಎಸ್ಪೆಕ್ಂಬದನ ಮಾಡತ್ನೇಲೆ ೆಾ ಕ್ಟ ಹಲ್ಲ
ಅಲ್ಲೇ ಇದು ಪಿ ಪಿ ರೆಕಾರ್ಡ್ ಬರ್ತಿದೀನಿ
ನಾನು ಪಿಪಿನ ಬರಕೈತ್ ಹೇಳಿ ವಿಕಲ್ ಫಾರ್ಮಾಸ್ಯುಟಕ್ಸ್ ಅಷ್ಟಟ್ ಎಕ್ಸ್ಪಿರಿಮೆಂಟ್ ಬರಿತಿದ್ದಿಲ್ಲ ಅದನ್ನು ಹವಾ ಹ ಏನಂದನ್ನ ಅವವಾಗಿಂದ ಅವಾಗ ಮುಂದಿನವಾಗ ಕಡ್ಬೇತ್ ನನ್ಗಂದನ ಹ ಹಧಿಕ್ಯ ಬರ ಕತನ ಹ್ಮ
ನಾನು ಬರಬೇಕತನಪ್ಪಾ
ನಿದ ಯು ವಿ ಪಿ ಎಸ್ ಸಿ ಪ್ರಿಪರೇಷನ್ ಹೆಂಗ್ ಮಾಡೋದ ಅ ಅಲ್ಲೋಗ ಹಾ ನೋಡ್ಲೆ ಚಲ ಆಗಮತ್ಯ ನಮಗನು ನಾನು ಪಿ ಎಸ್ಐಗೆ ಟ್ರೈ ಮಾಡ್ತನನೆ
ಕೇಸ ಮಾಡತ ಆರಾಮ ಮಾಡ ಲ ನ ಕೇಸ ಆರಾಮ ಯಾಕಂದ್ರೆ ನಿಂದು ಹೈಟ್ ಕರೆಕ್ಟ್ ಐತಿ ಪರ್ಸನಾಲಿಟಿ ಚೆನ್ನಾಗ ೈತಿ ಹ್ಮ
ಹಾ
ಏನೋ ಸ್ವಲ್ಪ ರನ್ನಿಂಗ್ ಸ್ವಲ್ಪ ರನ್ನಿಂಗ್ ದಾಗ ಏನೋ ಸ್ವಲ್ಪ ಸ
ಹ್ಮ ಹಾಗೆ ಈಗ ಏನ್ ಹೇಳಿ ಈ ಡಿಗ್ರಿ ಕಂಪ್ಲೀಟ್ ಈಗ ಡಿಗ್ರಿ ಕಂಪ್ಲೀಟ್ ಆಗದಕ್ಕ ಯುಪಿಎಸ್ ಸಿ ಕಚಿಂಗ್ ತವನು ನಾನ ಯ ಪಎಸ್ ಸಿಚಿಂಗ
ಹಾ ನಾ ಹಂಗೆ ಮಾಡ್ತಪ್ಪ ನಾನು ಇಲ್ಲ್ರಗ್ ಇನ್ಸ್ಪೆಕ್ಟರ್ ಆಗ್ತೇನೆ
ೆ ಡ್ರಗ್ ಇನ್ಸ್ಪೆಕ್ಟರ್ ಏನ್ ಬೇಡ ಅಷ್ಟೇಏನಿಲ್ಲ ಎ ಸಿವನು ಜಿಗ್ಗಾಸ ಹ
ಹಂತಂತ
ಐ ಎ ಎಸ್ ಐ ಎ ಎಸ್ ಹಾಗು ನಾನು ಯು ಪಿ ಎಸ್ ಸಿ ಟ್ರೈ ಮಾಡತ ಆಯ್ತಂದ್ರ ಇಲ್ಲ ಹಾ
ಇಲ್ಲ ನೀನ ರ್ ಸಾಗ ನ ಇಸ
ಹ್ಮಲ್ಲಂಗನ್ ವಡ ಎಲ್ಲಿ ಎಲ್ಲ ಬಾಯಿ ಓದದ್ರ ಬಗ್ಗೆ ಹೇಳ್ರರು ಬರ್ತದ ಅಂತ ನಾನ್ ಹೇಳಕ್ ಇದರು ಫುಲ್ಫಹಮ್ ಅವ್ರು ಕೊಂಡರ್ ವ ವಿಷಯ ತ ಹ ಬಲ್ಲ ಅಲ್ಲ ನಿಮ ಮಾಾಯಿ ಅಷ್ಟೇ ಹ ಅಲ್ಲೇ ನಿಮ್ಮ ಇತಲು ಮ ಇರ್ಲಂತ ನಾನು ಬರ ಜಗ್ಗೆ ಬರಲ್ಲ ಇದ ೂರ ಉಂಡಡ ಜಗಡಬೇಕ ಎಂಗ ತುಂಡಿ ಇಲ ಬಾಯಾಗ
ಎಲ್ಲಷ ಹ ಚಿಂತ ಹ್ಮ
ಇಲ್ಲಕ್ಕಳಲ್ಲ ಕಳಲ್ಲಪಾ
ಮ ಈ ಟಾಪಿಕನ ಅದಿತ್ತು ಚಂದ ಮಾತಾಡ್ತಿದ್ವಿ ಹ ಎಡಿಸಿ ಎಡಿಸಿ ಬರ್ತ ನಾ ಹಂಗೋ ಹಿಂಗೊ ಹಿಂಗೋ ಒಂಗತತ
ಯಾವಾಗ ಶ ಏನ್ ಏನಐತಿಲ್ಲಿ ಬರೀ ಬರೀ ಕುಂಡಿಡ್ ಶಪರ್ದಗ ಅದು ಶಣಣ್ಣ ಆಗಲ್ಲ ಅಂದ್ರ
ಇಲ್ಲ ಇಲ್ಲ ಸ್ವಲ್ಪ ಮಳ್ಳಿಯಲ್ಲ ಪಡ್ತ
ಹ್ಮ
ಎತ್ನ ಒಳ್ಳೇಿಲ್ಲಲ್ಲೇ
ನಿಮ್ಮ ಯು ಪಿ ಎಸ್ ಸಿ ಗೋರ ಅರ್ಥ ಮಾಡ್ಿಕ ಹೋಗ್ಲಿ ದಂಡ ಫಾರ್ಮಸಿ ಪಾಸ್ ಆಗ್ರದು ಯು ಪಿ ಎಸ್ ಸಿ ಆತೈತೆದ ಕ ಪ್ಪ ಹ
ಗೊತ್ತ ಅಲ್ಲ
ಹ ಮಾಾಯ ಆಯ್ದನ ಹತ್ತು ನಿಮಿಷ ಕಟ್ ಮಾಡಚ್ಚು ಆಯ್ತು ಅವಾಗ ಶಣಣ ಆಯ್ತು ಅಂದ್ರೆ ಕಚ್ಚಲೆ ಆದಗನ್ನು ಶಾನಣ್ಣ ಆಲ ಅಪ್ಪಿ ಯುಪಿಎಸ್‌ಸಿಗ್ ರೆಫರ್ ಮಾಡು ಅಚ್ಚು
ಹಾ